ಇಡು
ಶ್ರಾವಣಿ
ಹ
ಮ್ಯಾಮ್ ನಿಮ್ ವಾಯ್ಸ್ ನಿಮ್ ಅಷ್ಟ ಕಟ್ ಕಟ್ ಆಗ್ತಾ ಇದೇ
ಇವಾಗ
ಹಾ ಇವಾಗ ಪರವಾಗಿಲ್ಲ ಕೇಳಿಸ್ತದ ನಿಮ್ಗೆ ಕೇಳ್ತಾ ಇದೀಯ
ಹಾ ಕೇಳಿಸ್ತಾ ಇದೆ ಏನ್ ಮಾಡ್ತಿದ್ದೆ ಆಯ್ತಾ ಊಟ
ಹಾ ಇವಾಗ ಜಸ್ಟ್ ಮುಗಸ್ಕೊಂಬಂದೆ ನಿಮ್ದ ಆಯ್ತಾ
ಹಾ ಆಯ್ತು ಏನ್ ಊಟ ಮಾಡಿದ್ರಿ
ಇವತ್ತು ಏನ್ ವಿಶೇಷ ಅಂತನೂ ಗೊತ್ತಿಲ್ಲ ಇವತ್ ನನ್ ಊಟ ಮಾಡಲ್ವ ಅಂತನೋ ಗೊತ್ತಿಲ್ಲ ನನ್ಗೆ ಅರಿ ಇವತ್ತೇನೋ ಚೆನ್ನಾಗ್ ಮಾಡಿದಿದ್ದಾರೆ ಯಾವ್ದ ಖಾರಿ ಮಾಡಿದಿದ್ದಾರೆ ಕಾಲ್ ಕಾಲ್ ಬಟಾಣಿ ಕಲ್ ಇದು
ಹೊಟ್ಟೆ ತುಂಬಾ ತಿಂದು ಬಂದ
ಇಲ್ಲ ಅಮ್ಮ ನನ್ ಹೊರಗಡೆ ತಿನ್ಕೊಂಡ್ ಬಂದಿದ್ದೆ ಇವತ್ತು ಇವತ್ತು ಏನಾಯ್ತು ಅಂದ್ರೆ ಇವತ್ತು ಭವ್ಯ ಅಕ್ಕ ಅಂತ ಒಬ್್ರ್ದ ಇವತ್ತು ಅದು ಯಾವ್ದೋ ರೈಲ್ವೆ ಅನ್ನದು ಪರೀಕ್ಷೆ ಇತ್ತು ಅದಕ್ಕೆ ಅವ್ರ ಜೊತೆ ಬೆಳಗ್ಗೆ ಹೋಗಿದ್ದೆ ಹಾ ಹೋಗಿ ಅವ್ರ ಏನ ಕೊಡ್ಸ್ರು ತಿನ್ಕೊಂಡ್ ಹೊಟ್ಟೆ ತುಂಬ್ಕೊಂಡ್ ಬಂದೆ ನೀವೇನ್ ಮಾಡಿದ್ರಿ ಬೆಳಗ್ಗೆಯಿಂದ
ನಂದಬ್ಬರಿ ಆ ಕೆಲ್ಸ ಈ ಕೆಲ್ಸ ಊಟ ಮಾಡು ಮಲ್ಗು
ಹಾ
ಆಮೇಲೆ ಚಲನಚಿತ್ರಗಳನ್ನು ನೋಡು ಬರೀ ಇವೆ ಆದ್ವು
ಇವಾಗ ಊಟ ಮಾಡಕ್ ಹೋಗ್ಬೇಕು
ಪರೀಕ್ಷೆ ಯಾವಾಗ ನಿಂಗೆ
ನಿಮ್ದು ಓದೋದೆಲ್ಲ ಹೆಏಂಗ್ ನಡೀತಿದೆ
ನಂದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮಾಡ ಮಾಡಬೇಕು ಅನ್ಕೊಂಡಿದ್ದೀನಿ ಮತ್ತೆ ನಿಮ್ದ ಪರೀಕ್ಷೆ ಎಲ್ಲ ಯಾವಾಗ
ನಮ್ದು ಪರೀಕ್ಷೆ ಬಂದ್ಬಿಟ್ಟು ಇಪ್ಪತ್ತೆರಡು ಎರಡನೇ ತಾರೀಕಿಂದ
ಹೌದಾ ಮಾಡಿದ್ದೀರಾ ಓದದನ್ನು
ಹ್ಮ ಇನ್ನೂ ಶೂರು ಮಾಡಿಲ್ಲ ನಾಳೆ ಶುರು ಶುರು ಮಾಡೋಣ ಅನ್ಕೊಂಡು
ಹಾ ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ ಬರ್ತೀರ ನಂಗೆ ಕೇಳಿಸ್ತಿಲ್ಲ ಕಟ್ ಕಟ್ ಆಗ್ತಾ ಇದೆ ನಂಗೆ
ಇವಾಗ ಕೇಳ
ನೆಟ್ವರ್ಕ್ ಇರೋ ಪ್ಲೇಸ್ ಹಾ ಹಾ ಹಾ ಇವಾಗ ಕೇಳಸ್ತದೆ
ಹಾ
ಮತ್ತ ಯಾವಾಗ ಯಾವಾಗ ಮಾಡ್ತೀರಾ ಓದದನ್ನ
ಅದೇ ನಾಳೆಯಿಂದ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ
ಹಾ
ತುಂಬಾ ಬೇಗ ಆಗೋಯ್ತು ಅದಕ್ಕೆ ಗುರುವಾರ ಇಲ್ಲ ಶುಕ್ರವಾರ ಶುಕ್ರವಾರ ಕೂರಣ ಅಂತ ಅನ್ಕೊಂಡೆ ಆಮೇಲೆ
ಯಾಕೆ
ನಾಳೆ ಸುಮ್ನೆ ಕುತ್ಕೊಂಡು ಓದ್ ವರ್ಷದ ಪ್ರಶ್ನೆ ಪತ್ರಿಕೆ ಗಳನ್ನ ಹುಡುಕ್ಬೇಕು ಅದಕ್ಕೆ ಉತ್ತರಗಳು ಸಿಕ್ಕಾದ್ಮೇಲೆ ಓದಕ್ಕೆ ಶುರು ಮಾಡ್ಬೇಕು
ಅಲ್ಲ ನಿಜಾಗೂ ನೀವು ಓದ್ತಿರಾ ನಾಳೆ ಅಲ್ಲ ಪ್ರಶ್ನೆ ಪತ್ರಿಕೆಯಿಂದಾದ್ರೂ ಓದ ಹುಡುಕ್ತಿೀರ ನೀವು ಇಷ್ಟಕ್ಕೂ
ಉಡ್ಕೋಣ ಅಂತ ನಮ್ಮ ಏನೋ ಬುದ್ಧಿನ ಅನ್ಕೊಂಡಿದ್ದೀವಿ ನೋಡ್ ಬೇಕು ಏನತೆೆ ಆಗುತ್ತೆ ನಾಳೆ ಅಂತ
ಹೌದಾ
ಹ್ಮ್ ನೀವು ಏನಾದರೂ ಸಿದ್ಧ ಆಗಿದೆಯೇ
ಓ ಇನ್ನುೂ ಇಲ್ಲ ರೀ ನಮ್ದಿನ್ನು ಮಾಡ್ಬೇಕು
ಹ್ಮ್
ಹ ಫಸ್ಟ್ ಮೊದ್ಲಿಗೆ ಒಂದ್ ಸಬ್ಜೆಕ್ಟ್ ಇದೆ ನಂದುಂದು ಅದನ್ನ ಹೌದು ಹ ಕಾವೇರಿ ಮ್ಯಾಮ ಅನ್ನೋರ ಗೊತ್ತ ಹತ ಬೇಡ ಬಿಡ ಅದೆಲ್ಲಾ ಹೋಗಿ
ಗೊತ್ತು ಗೊತ್ತು ಅವರಿಗೆ ನಾವು ನೋಂದಾಯಿಸಿದ್ವಿ ನಿಮ್ಮ ವಿಷ ಶೇವನಾ ಅವ್ರು ಕೇಳಿರು ನಿಮ್ದ್ ಯಾವ್ದ ಆರು ಆ ಇದ್ಯಾ ವಿಷಯ ಮತ್ತೆ ಬರಿಬೇಕಾಗಿರುದು ಓದ್ ವರ್ಷದ್ದು ಅ ಅಂತ ನಾವು ನಮ ಲ್ಲ ನಮ್ಮ ಆಪ್ತ ಗೆಳತಿದಿದೆ ಒಂಚೂರ ಗೊತ್ತಿದ್ರೆ ಅದನ್ನ ತಿಳ್ಸಿ ಅಂತ ಅಂದ್ವಿ ಆಮೇಲೆ ಆಯಮ್ಮ ಪತ್ತೆನೇ ಇಲ್ಲ.
ಹಾ ಮತ್ತ ಏನೋ ಹಾಕಿದ್ರಲ್ಲ ನೋಡದ್ರ ನೀವ್ ಗುಂಪಲ್ಲಿ
ಹಾ ಗುಂಪಲ್ಲ ಹಾಕಿರೋದ ನ ನೋಡಿದ್ವಿ. ನೋಡ್ಬಿಟ್ಟು
ಕಾಗಲ್ಲ ಅಂತೀರಾ ನೀವು
ಅದನ್ನೇ ಇನ್ನೊಂದ್ಸಲ ಕೇಳ್ಬೇಕು ಶಾಲೆಗೋಗಿ
ಅಲೆ ಹೋಗ ಅಷ್ಟಲ್ಲಿ ನಾ ಏನ್ ಇಲ್ಲಿ ಸತ್ತೋಗಿಟ್ಟಿರಬೇಕಲ್ಲ.
ನೀವೆನ್ಸ ಅಷ್ಟ ಬೇಗ ಸಾಯಲ್ಲ ಅಂತ ಗೊತ್ತು ಬಿಡಿ.
ಹಾ ತುಂಬಾ ಆದ್ರೆ ಪರೀಕ್ಷೆಗಳ ಸಾಯಿಸ್ ಬಿಡತ್ತೆ ಅನ್ನೋ ಭಯ ನನ್ಗೆ ನನ್ಗೆ ಆ ಎಮ್ಮ ಹಾಕಿರೋದ್ ನೋಡದ್ರೆ ನನ್ ನೆಕ್ಸ್ಟ್ ವರ್ಷನೇ ಬರಿಬೇಕೇನೋ ಅನ್ಸುತ್ತೆ ನನ್ಗೆ
ಇಲ್ಲ ಅಂದ್ರ ಅವರು ಹಣನ ಕಟ್ಟಿಸ್ಕೊಂಡಿದಾರ ಅಲ. ಇವಾಗ ಆಗಲೆೇ
ಅವ್ರಗೆ ನೋಟಿಸ್ ಇವತ್ ಬಂದಿದೆ ಸಿಕ್ಸ್ಟೀನ್ತ್ ಬಂದಿರೋದು ಅವ್ರಿಗೆ ಹದ್ನಾರನೇ ತಾರೀಕು.
ನಾವ ಆದ್ರೂನು ಹಣ ಕಟ್ಟಿದೀವಿ ಅಲ್ಲಾ ಒಂದ್ ಮಾತ್ ಕೇಳ್ಬೇಕು ಯಾಕೆಂದ್ರೆ ನೀವ ಒಬ್ರೇ ಇಲ್ ಇಲ್ಲ ಅಲ್ವಾ ಯಾಕ ಅಷ್ಟೊಂದು ಭಯ. ನಿಮ್ಮ ಮನೆಯವ್ರಿಗೆ ಒಂದ ಸ್ವಲ್ಪ ತಣ್ಣಗಿರೋಕೆ ಅರ್ಥ ಮಾಡ್ಸಿ ಅವ್ರಿಗೆ ನಾವನ್ಕ ಕೊಂಡ ನಡಯಲ್ಲ ವಿದ್ಯ ಸಂಸ್ಥೆಗಳಲ್ಲಿ ಅಂತ ಇಲ್ಲ ಅಂದ್ರೆ ಬಂದಿ ಇರೋ ವಿಷಯವನ್ನ ಆ ಅವರಿಗೆ ಕಳಹಿಸಿ ಕೊಡಿ ಅವ್ರೇ ಓದ್ಕೊಂಡ್ಲಿ.
ಹ ನ ಅದ ಮನೆಯವನ್ನೆಲ್ಲ ಒಪ್ಪಿಸ್ತೇನಿ ಆದ್ರೆ ಅಂದ್ರೆ ನನ್ ಆಗ್ತಾ ಇಲ್ಲ ಅದು ಯಾಕು ಅಂದ್ರೆ ಸರಿ ಮುಗಸ್ಕೊ ಮಾಡೋಣ ಅಂತ ಸುಮ್ಮನೆ ಏನಕ್ಕೆ ಮತ್ತೆ ನೆಕ್ಸ್ಟ್ ವರ್ಷವರೆಗೂ ಏನ ಕಾಯದು
ಒಂದ್ ಮಾತು ಆ ಎಮ್ಮ ಹೇಳಿದ್ರೆ ನಾನ್ ನಿಮ್ಗ ಹೇಳ್ತೀನಿ. ಆದ್ರೆ ಆಯಮ್ಮ ಪತ್ತನೇ ಇಲ್ಲ ನೋಡ್ಬಿಟ್ಟು ಸುಮ್ನ ಆಗ್ಬಿಟ್ಟೈತೆ.
ಹೌದಾ
ಹ್ಮ ಏನ್ ಮಾಡೋದು ದೊಡ್ ದೊಡ್ಡ ಜನ ದೊಡ್ಡವ್ರ ಮಾತ್ರ ಮುಂದುವರಿಯಕ ಬಿಡ್ತಾರೆ ನಮ್ಮಂತವ್ರನ್ನ ತಿರುಗಿ ನೋಡಲ್ಲ.
ಹೌದಾ
ಹೌದು.
ಹಾ ನಾನ್ ನಿಮ್ಮ ವಿಷಕ್ ಓಪತ್ತೆನೆ ನಾನು ಕೂಡ ಹೇಗಿದಾರ ನಿಮ್ಮ ಸ್ಕೂಲ್ ಶಾಲೆಯ ಸ್ನೇಹಿತರು.
ನಮ್ಮ ಶಾಲೆಯ ಸ್ನೇಹಿತರು ಇದ್ದ ಹಾಗೆ ಇದ್ದಾರೆ ಚೆನ್ನಾಗಿ ತಿನ್ಕೊಂಡು ಕೊಂಡು ಓದಕೊಂಡು ದುಡ್ಕೊಂಡು
ದುಡಿತಾನಾ ಇದ್ದಾರಾ ನಿಮ್ ಸ್ನೇಹಿತರು.
ಹಾ ದುಡತಾನೂ ಇದ್ದಾರೆ ದುಡ್ದು ಅವ್ರು ಓದಿನ ಶುಲ್ಕವನ್ನ ಅವರೇ ಕಟ್ಕೊಂಡು ಓದ್ತಾನೂ ಇದ್ದಾರೆ ಒಬ್ಬೊಬ್ರು.
ಏನ್ ಕೆಲಸ ಮಾಡ್ತಾ ಇದಾರೆ ಕೆಲವರು
ಅಂದ್ರೆ ಹುಡುಗ್ರ ಕೆಲ್ಸ ಮಾಡ್ತಾ ಇರೋದು ದುಡಿಯೋದಾದ್ರೆ ಅವರ
ಅರ್ಧ ದಿನ. ಕೆಲ್ಸ ಮಾಡ್ಕೊಂಡು ರಾತ್ರಿ ಕೆಲ್ಸ ಮಾಡ್ಕೊಂಡು ಬೆಳಗ್ಗೆ ಓದಕ್ ಹೋಗ್ತಾರೆ.
ಓ ಈ ತರ ಪ್ರತಿಭೆಗಳು ಬೇರೆ ಇದ್ದಾರಾ ನಿಮ್ ಸ್ನೇಹಿತರಲ್ಲಿ.
ಹ್ಮ್ ಸ್ವಾಭಿಮಾನಿಗಳು.
ಮತ್ತೆ. ನಿಮ್ದು ಪರೀೆಯೆ ನ ಮುಗುದ್ ನೀವೇಏನ್ ಮಾಡ್ಬೇಕು ಅನ್ಕೊಂಡಿದ್ದೀರ ಹೌದು ಇದೊಂದು ನೋಡಿದ್ರ ನೀವು ವಿಟಿ ವಿದ್ಯಾ ಸಂಸ್ಥೆ ಕಡೆ. ಏನೋ ಒಂದು ಸುದ್ದಿ ಬಂದಿದೆ.
ಹಾ ಸುದ್ದಿ ಬಂದಿದೆ ಅದೇ ಚಿಕ್ಕಡ್. ಚಿಕ್ಕದ ವಿಷಯದ ಮೇಲೆ ನಾವು ಏನೋ ವಿಶೇಷವಾಗಿ. ನಮ್ಮ ವಿದ್ಯೆಯನ್ನು ಹೇಗೆ ಮುಂದುವರಿಸಬಹುದು ಎಂದು.
ಅದಲ್ಲ ಡಬ್ಲ್ಯೂ ಟಿ ಯು.
ಹ ಅದ್ರಲ್ಲೇ ಬಂದಿರೋದದು.
ಅರ್ಜು ಇದು ರಜೆ. ಬಗ್ಗೆ ಮಾತಾಡಿದಾರಲ್ಲ ಕೆಲವರು ಹೇಳ್ತಾ ಇದಾರೆ ನಮ್ಗೆ. ಬರೀ. ಎಷ್ಟು ದಿನ.
ಇಪ್ಪತ್ತು ದಿನಗಳ ಕಾಲ ಅಂತನ.
ಹಾ ಇಪ್ಪತ್ತು ದಿನ ಅಂತ ಕೆಲವ್ರು ಹೇಳ್ತಾ ಇದಾರೆ ಆದ್ರೆ ಮೊದ್ಲಿಂದನ ನ್ ಬಿಟ್ಟಿರೋದು ಎರಡೂವರೆ ತಿಂಗಳು.
ಹೌದು ಮೊದಲಿಂದ ಎರಡು. ಎರಡೂವರೆ ತಿಂಗಳು ಅಂತ ಬಿಟ್ಟಿದ್ರು ಇವಾಗ ಇಪ್ಪತ್ತು ದಿನಗಳ ಕಾಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸ್ಪಷ್ಟವಾಗಿ ಯಾರಿಗೂ ತಿಳಿದಿಲ್ಲ.
ಹಾ. ಹ ಬೇಜಾರ ಆಗಲ್ವಾ ನಿಮ್ಗೆ ಎರಡು ತಿಂಗ್ಳ ಇದ್ದಿದೆ ಇಪ್ಪತ್ ದಿನಕ್ಕೆ ಬಂದಿದೆ ಅಂದ್ರ.
ಅಯ್ಯೋ ಖಂಡಿತ ಬೇಜಾರಾಗುತ್ತೆ ನಾವ್ ಏನೇನೋ ಕನ್ಸ. ಕಟ್ಕೊಂಡಿರ್ತೀವಿ ಇವರು ಎರಡ್ ತಿಂಗ್ಳ ಇದಿದನ. ಇಪ್ಪತ್ ದಿನ ಮಾಡಿದ್ರೆ.
ಹಾ.
ಒಂದ್ ಸ್ಪಷ್ಟನೆ ಸಿಗೋವರ್ಗೂ ಇವ್ರು ಹಾಕ್ಲೇಬಾರ್ದು ಹಂಗಿದ್ರೆ.
ಹ ಹ್ಮ್ ನಮ್ಗ ಹಾಕ್ಬಿಟ್ಟು ನಾವ್ ಏನೇನೋ ನಾನು ಅನ್ಕೊಂಡಿದ್ದೆ. ಾ ಅಂದ್ರೆ ಕೆಲ್ಸಕ್ಕೆಲ್ಲ ಹೋಗೋಣ ಎರಡುವರೆ ತಿಂಗಳು ಅಂತ.
ಹ್ಮ ನಾನು ಹಂಗೆ ಏನೇನ ಯೋಚನೆ ಮಾಡ್ಕೊಂಡಿದ್ದೆ ಆದ್ರೆ ಇವರು ಅ. ಇದು ಇಪ್ಪತ್ ದಿನ ಮಾಡ್ತಾರೆ ಒಂದೊಂದ್ಸಲ ಎರಡು ವಾರ ಮಂತಾರೆ ಇನ್ನೊಂದ್ಸಲ ಎರಡು ವಾರ. ತಿಂಗಳು ಅಂತಾರೆ ಅವ್ರಗ ಇಷ್ಟ ಬಂದಂಗ ಅವ್ರ ಆಟಾಡ್ತವ್ರೆ.
ಹವಾದ್ರೆ ಹೇಗೆ ನಮ್ಮ ಏನ್ ಅನ್ಕೊಬಿಟ್ಟಿದಾರ ನಮ್ ವಿದ್ಯಾರ್ಥಿಗಳನೆಲ್ಲ.
ಆಟ ಆಡುವ ಗೊಂಬೆಗಳು.
ಹ್ಮ್್ಮ. ನೀ ಆಟಾಡತದ್ರ ನಾ ಆಟಾಡ್ತದೆ.
ಹ್ಮ್ ಅದೇ ಆಗ್ತಿರೋದು ಇವಾಗ. ಅವ್ರ ಇಷ್ಟ ಬಂದಂಗಗೆ ಫೀಸ್ ಜಾಸ್ತಿ ಮಾಡ್ತಾರೆ ಇಷ್ಟ ಬಂದಂಗೆ. ರಜಾ ಕಮ್ಮಿ ಮಾಡ್ತಾರೆ. ಮತ್ತೆ ಇನ್ನೇನ್ ಸಮಾಚಾರ.
ಅದುಕೆನನಾ.
ಹ್ಮ್.
ಹೇಳಳಕ್ಕೆಣ ಅಂದ.
ನಾವೇನ್ ಹೇಳೋಣ ನೀವೇ ಹೇಳ್ಬೇಕು ದೊಡ್ಡವರು. ನಾವೆಲ್ಲ ಚಿಕ್ಕ ಮಕ್ಳು.
ಹಾ ಹೌದಾ.
ಹೌದೌದು.
್ಮ ನಿಮ್ಮ ಏನ್ ಮಾಡ್ತಾ ಇದಾರೆ ಮನೇಲೆಲ್ಲ ನಿಮ್ಮ ಮನೇಲಿ.
ನಮ್ಮ ಮನೆಯವರೆಲ್ಲಾ ಅವ್ರ ಪಾಡಿಗ ಅವ್ರು ಅವ್ರವರ ಕೆಲ್ಸವನ್ನ ನೋಡ್ತಾ ಇದ್ದಾರೆ ಅಡಗೆ. ಮಾಡ್ತಾ ಇದ್ದಾರೆ ಇಬ್ರು ಇನ್ನೊಬ್ರು ಮಲ್ಗಿದರೆ ನಾವ್ ಒಬ್ರು ಕರೆಯಲ್ಲಿದ್ದೀವಿ
ಹೌದಾ
ಹ್ಮ್
ಮತ್ತೆ ಹೇಗಿತ್ತು ನಿಮ್ಮ ಇಷ್ ನೆನ್ನೆ ದಿನಚರಿ
ನೆನ್ನೆ ದಿನಚರಿ ತುಂಬಾ ಸೊಗಸಾಗಿತ್ತು ನನ್ನ ಗೆಳತಿಯರೆಲ್ಲಾ ನನ್ನ ಹುಟ್ಟುಹಬ್ ಬ್ಬವನ್ನು ಚೆನ್ನಾಗಿ ಆಚರಿಸಿದರು ತುಂಬಾ ಖುಷಿ ಆಯಿತು
ನಿನ್ನೇ ನಿಮ್ ಹುಟ್ದಬ್ಬ ಇತ್ತಾ
ಹೌದು ಹೌದು
ಹಾ ಹಾ
ನಿಮ್ದು ಇನ್ನು ಎಷ್ಟು ವರ್ಷಗಳ ಕಾಲ ಮುಂದೂಡಿದೆ ನಿಮ್ಮ ಹುಟ್ ಟ್ದಬ್ಬ ಇಷ್ಟ್ರಲ್ಲೇ ಬರುವುದೆಯೇ
ಬರುತ್ತೆ ಆದ್ರೆ ಗೋ ಗೆಸ್ ಮಾಡಿನೋಡಣ
ಏನ್ ಯೋಚ್ಸೋದು ಗೊತ್ತಾಗ್ತಿಲ್ಲ
ಬಿಡಿ ಹೋಗಿ ನಾನೇ ಹೇಳ್ತೀನಿ ಸಪ್ಟೆಂಬರ್ ಆರನೇ ತಾರೀಕು ನಾ ಸಾರಿ ಸೆಪ್ಟೆಂಬರ್ ನವೆಂಬರ್ ಹದಿನಾಲ್ಕನೇ ತಾರೀಕ ನನ್ನ ಹುಟ್ಟಿದ್ದ ಹಬ್ಬ
ನವಂಬರಾ
ಹಾ
ಹ್ಮ ನಾಳೆ ಸಿಗೋಣವೇ ಇವಾಗ ನಾನು ಬೇರೆ ಕೆಲಸಕ್ಕೆ ಹೋಗಬೇಕು
ಹಾ ಸರಿ ಆಯ್ತು ಸರಿ ಆಯ್ತು ಧನ್ಯವಾದಗಳು
ಧನ್ಯವಾದಗಳು